ಹಾ ಏನ್ ಮಾಡ್ತಿದ್ದೀರಾ
ನಾನ್ ಹಾಗೆ ಸುಮ್ನೆ ಮಲಗಿದ್ದೆ ನೀವು
ನಾನು ಸುಮ್ನೆ ಆಚೆ ಸಲ್ಪ ಮೋಡ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಸುಮ್ನೆ ಗಾಳಿ ಬರ್ತಾ ಇತ್ತು ಒಂದ್ ಸ್ವಲ್ಪ ಆಚೆ ಇದ್ದ ಹೋಗೋಣ ಅಂತ ಇದ್ದೀನಿ
ಹೌದಾ ಹೌದು ಅವಾಗವಾಗ ಸ್ವಲ್ಪ ಹೊರಗಡೆ ಹೋಗಿ ಓಡಾಡ್ಕೊಂಡ್ ಬರ್ಬೇಕು ಮನೇಲಿ ಇದ್ರೆ
ತಾನೆ ಕೆಟ್ಟೋಗತ್ತೆ ತಲೆ ನೀ ಕೇಟ್ಟ ಹೋಗ್ಬೇಕಮೇಲೆ
ಏನು ಮಾಡಕ್ಕ ಆಗಲ್ಲ ಮತ್ತೆ ಏನೇನ್ ಮಾಡಿದ್ವಿ ಬೆಳಿಗ್ಗೆಯಿಂದ
ಹ್ಮ ಬೆಳಿಗ್ಗೆ ಎ್ದು ಕಸ ಗುಡ್ಸಿ ಹ ಅಡಗೆ ಎಲ್ಲಾ ಮಾಡಿಟ್ಬಿಟ್ಟು ಹೋಗಿದ್ರು ಚಿಕ್ಕಮ್ಮ
ಹ್ಮ್
ಹ ತಿನ್ಬಿಟ್ಟು ಒಂದ್ ಸ್ವಲ್ಪತ್ತುೂ ಓದ್ಕೊಳ್ಳೋಣ ಅಂತ ಓದ್ಕೊತಿದ್ದೆ ಎಷ್ಟೊತ್ ಬೆಳಗ್ಗಿನ್ನದ ಸಾಯಂಕಾಲವರೆಗೂ ಓದ್ಕೊಂಡಿರಕ್ಕ ಆಗುತ್ತ ಆಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತು ಹಂಗೆ ಹೇನೆ ಸುಮ್ನೆ ಆ ಕಡೆ ಆಚೆ ಹೋಗೋಣ ಅಂತ ನೋಡ್ದೆ ಹ ಏನೋ ಆಚೆ ಹೋಗ್ಬೇಕು ಅನ್ಸ್ತಾ ಇರ್ಲಿಲ್ಲ
ಹಾ
ಆಚೆ ಹೋಗ್ಬೇಕ ಅನ್ಸ್ತಾ ಇರ್ಲಿಲ್ಲ ಅಂದ್ರೆ ಒಂಥರಾ ಕೂತ್ಕೊಂಡಿರೋತ್ರನೇ ಇರ್ಬೇಕು ಅನ್ಸ್ತಾ ಇತ್ತು ಆಚೆ ಹೋಗ್ಬೇಕು ಅಂತ ಒಂದ್ಸರಿ ಅನ್ಸುತ್ತೆ ಕುೂತ್ಕೊಂಡಿರ್ಬೇಕು ಸರುತ್ತೆ
ಹೌದು ಅಂದ್ರೆ ನಮ್ ಮನ್ಸ ನಮ್ ಮನ್ಸ ನಮ್ಮತೆ ಕೇಳಲ್ಲ ಅದು ಒಂದೊಂದ್ಸಲ ಹಚ್ಚು ಬಂದಿರ ತರ ಆಡ್ತಾ ಇರುತ್ತೆ
ಹೌದು ಒಂದ್ ಎರಡ್ ನಿಮಿಷ ಹಾಚೆ ಹೋಗ್ಬೇಕ ಅನ್ಸುತ್ತ ಹಾ ಸರಿ ಆಯ್ತು ತಯಾರಿ ಮಾಡೋಣ ಆಚೆ ಹೋಗಕ್ಕೆ ಅಂತ ನೋಡ್ತಿನ ಹ ಬೇಡ ಬಿಡು ಏನು ಆದು ಒಂಥರ ಇದೆ ವಾತಾವರಣ ಆ ಅಲ್ ಮಳೆ ಬಂದ್ಬಿಟ್ರಿ ನೆಂದೋಗ್ಬಿಡ್ತೀನಿ ಹೌದು ಹಂಗ ಅನ್ಸ್ಬಿಟ್ಟಿತ್ತ ಹ ಸರಿ ಆಯ್ತ್ ಬಿಡಿ ಅಂತ ಸುಮಮ್ಮನೆ ಆಗ್ಬಿಟ್ಟ ಅಂತೇ ಆಮೇಲೆ ಹಂಗೇನೆ ಒಂದ್ ಸ್ವಲ್ಪತ್ತುೂ ಫೋನ್ ನೋಡ್ರಿ ಹ ಆಮೇಲೆ ಮತ್ತೆ ಅಯ್ಯೋ ಓದ್ಬೇಕಲ್ಲ ಅಂತಾನೆ ನೆನ್ಪಾಯ್ತ ತಾನೆ ಮತ್ತೆ ಬುಕ್ ಎತ್ಕ ಓದಿ ಆ ಮಧ್ಯಾಹ್ನದ್ ಊಟ ಮಾಡಿ ಸ್ವಲ್ಪತ್ ಮಲ್ಗೆದ್ದಿ ಆಮೇಲೆ ಇವಾಗ ಪಾತ್ ಆಯ್ತು ಅದನ್ನೆಲ್ಲಾ ತೊಳ್ದಿ ಕಸ ಕುಡ್ಸಿ ಸುಮ್ನೆ ಕೂತಿದ್ದೀನಿ ಇಷ್ಟ್ ಮಾಡಿದೀನಿ ಬೆಳಗಿಂದ ಏನೋ ಮಾಡ್ಬಿಟ್ಟ ಅನ್ಕೊಂಡೆ
ನಾನು ಬೆಳಿಗ್ಗೆಯಿಂದ ಏನು ಮಾಡಿಲ್ಲ ಹೊಸ ಚಿತ್ರ ಬಂದಿದೆ ಗೊತ್ತ ನಿಮಗೆ ಪೆದ್ದಿ ಅಂತ ರಾಮ್ ಚರಣ್ ಅವ್ರದು ಆ ಚಿತ್ರ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ನೀವು ನೋಡಿ ಏನ್ ಗೊತ್ತಾ ಕತೆೆ ಅದ್ರಲ್ಲಿ ಒಂದು ವ್ಯಕ್ತಿ ಜೀವನ್ ಮತ್ತೆ ಮತ್ತೆ ಮತ್ತೆ ಸೋಲ್ತಾ ಇರ್ತಾನೆ ಅಂದ್ರೆ ಅವನು ಯಾವತ್ತು ಯಾವತ್ತೂ ಅವನ್ ಸೋಲೋದನಾ ಬಿಡಲ್ಲ ಅಂದ್ರೆ ನನ್ ಮುಂದೆ ಏನಾದ್ರು ಮಾಡ ಮಾಡ್ಲೇಬೇಕು ನಮ್ಮ್ ಊರಿಗೆ ಏನಾದ್ರೂ ತೊಗೊಂಡ್ ಬರ ಇಲ್ಲೇ ಬೇಕು ಅನ್ನೋ ತರ ಅದು ಕಥೆ ಚಿತ್ರ ಇರೋದು ಏನ್ ಗೊತ್ತಾ ಫಸ್ಟು ಅವರು ಅವರು ಒಂತರ ಕಾಡ್ ಮನುಷ್ರು ತರಾನೆ ಅವ್ರ ಊರಿಗೆ ಒಂದ ಎಸ್ ಇರಲ್ಲ ಮತ್ತೆ ಬಸ್ ಗಳೆಲ್ಲ ಇರಲ್ಲ ಏನು ಇರಲ್ಲ ಆ ಚಿತ್ರದಲ್ಲಿ ಅವ್ರು ಅವ್ರ ಊರಿಗೆ ಹೋಗ್ಬೇಕಂದ್ರು ಕಾಡ ಮಧ್ಯಲ್ಲಿ ನಡ್ಕೊಂಡು ಹೋಗ್ಬೇಕು ಸರಿನಾ ಅದಾದ್ಮೇಲೆ ಹ ಯುವ್ರು ಇರ್ತಾನಲ್ಲ ಅದ್ರಲ್ಲಿ ಅಂದ್ರೆ ನಾಯಕ ಇರ್ತಾನಲ್ವಾ ಅವನು ಇದು ಈಗ ಆಹ ಕ್ರಿಕೆಟ್ ಅಂತೆ ಎಲ್ಲಾ ಆಡ್ತಾರಲ್ವಾ ಅದ್ರಲ್ಲಿ ತುಂಬಾ ಚೆನ್ನಾಗಿರ್ ತಾನೆ ಯಾವಾಗೂ ಆಡ್ತಾ ಇರ್ತಾನೆ ಅವ್ರ ಊರಲ್ಲಿ ಏನೇ ಪಂದ್ಯಗಳ ಆಡುದು ನು ಇವ್ನವೆ ಇವನೇ ತುಂಬಾ ಚೆನ್ನಾಗ್ ಆಡ್ತಾಇರ್ತಾನೆ ಆಮೇಲೆ ಪೆದ್ದಿ ಪೆದ್ದಿ ಅಂತ ಇವನ್ ತುಂಬಾ ಎಸ್ರು ಚೆನ್ನಾಗಿರುತ್ತೆ ಸರಿನಾ ಅದಾದ್ಮೇಲೆ ಅದನ್ನ ಕೆಲವರು ನೋಡ್ಬಿಟ್ಟು ಹೊಟ್ಟೆವೆಲ್ಲ ಹುರ್ಕೊಂತಾ ಇರ್ತಾರೆ ಏನ್ ಇವನು ಇವನ್ಗೆ ಹೇಳ್ತಾರೆ ಅಂತ ಅದಾದ್ಮೇಲೆ ಅದ್ರಲ್ಲಿ ಹ ಒಬ್ಬರಾಜೆ ಕ್ಕೆ ಮಗಳು ಇರ್ತಾಳೆ ಆ ಅದಾದ್ಮೇಲೆ ಆ ಆ ರಾಜಕೀಯ ಮಗಳಿಗೆ ಅವ್ರ ಅಪ್ಪನ ಗೆಲ್ಸ್ಬೇಕು ಅಂತ ಅವಳು ಎಲ್ಲ ಪ್ರಚಾರ ಮಾಡ್ತಾರ್ತಾಳಲ್ಲ ಕಡೆ ಆದ್ರೆ ಆ ಅವಳಗೆ ಅವಮಾನ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಅವ್ಳು ಪ್ರಚಾರ ಕೊಡ್ಬೇಕಂದ ಅವ ಲಂಗ ಇರುತ್ತಲ್ಲ ಇಟ್ಕೊಂಡಿ ಗಿಲ್ಬಿಡ್ತಾರೆ ಅದ ಇವ್ ಇವ್ನ್ ನೋಡ್ಬ ಬಿಡ್ತಾನ ಇವ್ನು ಇಲ್ ಅವಳನ ಇಷ್ಟ ಪಡ್ತಾಇರ್ತಾನೆ ನಾಯಕಿನ ಸರಿನಾ ಸರಿ ಎಲ್ಲ ಉಳಿದು ಅವಮಾನ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದು ಪೆಂಡಲ್ಲೆಲ್ಲ ಹಾಕಿರ್ತಾರಲ್ ಅದನ್ನನ್ ಬಿಳಸಬಿಟ್ಟು ಅವ್ನ್ ಮ ನ ಮರ್ಯಾದೆ ಎಲ್ಲ ಕಾಪಾಡ್ತಾನೆ ಅದಾದ್ಮೇಲೆ ಗೊತ್ತಾಗತ್ತೆ ತಲ್ವಾ ಇವನ್ಗೆ ಯಾರ ಅವ್ರು ಮಾಡಿದು ಅಂತ ಅದು ಇರೂರ್ ಜನ್ರ ಆಗಿರ್ ತರೆ ಹಂಗ ಮಾಡ್ದವ್ರರಿಗೆಲ್ಲಾ ಇವನು ಬಿಡ ಚೆನ್ನಾಗಿ ಎಲ್ಲಾರ್ರಿಗೂಡ್ ಆಗ್ ಬಿಡ್ತಾನೆ ಯಾರು ಅಂತ ತಿಳ್ಕೊಂಡು ಆಮೇಲೆ ಇವ್ರು ಒಂದ ದಿಸಾಕ್ ಕ್ರಿಕೆಟ್ ಪಂದ್ಯ ಕಟ್ಕೊಂಡ್ ಆಡ್ತಾರೆ ರ ಅವಾಗ ಗೊತ್ತಾಗುತ್ತೆ ಇವನ್ನೆಲ್ಲ ಬಿಡ್ತಾನೆ ಇರಲ್ಲ ಸರಿನಾ ಕ್ರಿಕೆ ಕೆಟಾಡಕ್ಕೆ ಬೇಕು ಬೇಕು ಅಂತ ಅವರಿಬ್ರು ಅಂದ್ರೆ ವಿರೋಧ ಪಂದ್ಯಗಳು ವಿರೋಧ ಅಂದ್ರೆ ಟೀಮ್ ಗಳು ಇರುತ್ತಲ್ವಾ ಹ್ಮ ಆ ಅವರಿಬ್ಬರೂ ಜೊತೆಗ ಆಗ್ಬಿಡ್ತಾರೆ ಒಂದ್ ದಿವಸ ನಿನ್ ಒಡಾಗ ಬಂದಿದ್ದಾನನೆ ನಮ್ಗೆ ಇವಾಗ ಒಂದ್ಸ ನಿಮಗೂ ಹಡುಗೆಲ್ಲ ಅಂತ ಮತ್ತೆ ಏನು ನಾವಿಬ್ರು ಜೊತೆಗಾರರಾಗಿ ಆಡೋಣ ಅವನನ್ನ ಇಲ್ಲಿ ಬಿಡಕ್ ಬಾರ್ದ ಅವನ್ ಗೆ ಇಷ್ಟದ ಅಂತಾನ ಇಷ್ಟೊಂದ ಕೊಬ್ಬು ಅಂತ ಎಲ್ಲ ಅನ್ಕೊಂಡು ಅದಾದ್ಮೇಲೆ ಅವನನ್ ಬಿಡ್ತಾನೆ ಇರಲ್ಲಲ್ಲ ಕ್ರಿಕೆಟ್ ಆಡಕ್ಕೆ ಅದಾದ್ಮೇಲೆ ಸರಿ ಹೂನ್ ಲಾಸ್ಟ್ ಗಂಟ ಕಾಯ್ತಾನೆ ಅದಾದ್ಮೇಲೆ ಇವ್ನೇ ಹೋಗ್ತಾನೆ ನಾನೇ ಆಡ್ತೀಂಗಿ ಅನ್ಬಿಟ್ಟು ಯಾರ ಬಂದ್ರರು ಬೇರೆ ಅವನ್ ಕೈಲಿ ಬಾಟ್ ಹೋಗ್ ಬಿಡ್ತೇನೆ ಚೆನ್ನಾಗ್ ಆಡ್ತೇನೆ ನನ್ಕೊಳ್ಳಿ ಆಮೇಲೆ ಬೇಕು ಬೇಕು ಅಂತ ಎರಡು ಟ ಪ್ಪಂದೆ ಇದುಗಳು ಒಂದ ಆಗ್ಬಿಟ್ಟಿತ್ತಲ್ಲ ತಂಡಗಳು ಅದಕ್ಕೆ ಬೇಕು ಬೇಕು ಅಂತ ಇವ್ ಆದ್ರೆ ರನ್ ಹೋಡಿಬೇಕಲ್ಲ ರನ್ ಹೋಡಿಯಕು ಬಿಡ್ತಾರಲ್ಲ ಇವ್ನ್ ಏನ್ ಮಾಡ್ತ ಗತ್ತಾ ನೋಡ ಗಂಟ ನೋಡ್ತ ಬರಲ್ವೇನೋ ಅಂದ್ಬುಟ್ಟು ಆ ಓಡೋಗಬಿಟ್ಟು ಅವ್ನ ಅಲ್ಲಿಂದ ಎತ್ತಿ ಇಲ್ಲಿಗೆ ಎತ್ತಿ ಬಂದ್ಬಿಡ್ತಾನೆ ಹ ಅದಾದ್ಮೇಲೆ ಹ್ಮ್ ಅಹ ಅದೇ ಅದ್ರಲ್ಲಿ ಒಂದ್ ಮುಗೀತು ನಾಯಕ ಹಂಗಿರ್ತಾನೆ ಎಂತ ಅದೊಂದು ಪಾತ್ರ ಹ ಅದಾದ್ಮೇಲೆ ಎರಡನೇ ಪತ್ ಹತ್ರ ಬರುತ್ತ ಅವನು ಯಾಕ ಅವನು ಇದನ್ನೆಲ್ಲಾ ಮಾಡ್ಬೇಕ ಅನ್ಕೊತಾನೆ ಅಂದ್ರೆ ಆಮೇಲೆ ಅವ್ರ ಊರಿಗೆ ಒಂದ್ ಹೆಸರು ಇರಲ್ಲ ಇವ್ರನ್ನ ಕೇಳ್ತತಿ ಜನ ಡ ಅಂದ್ಬಿಟ್ಟು ಎಲ್ಲಾ ಇದ್ ಮಾಡ್ತಾರೆ ಸರ ಸರಿನಾ ಆ ಅ ಅದಾದ್ಮೇಲೆ ಇವನು ನಮ್ಮ್ ಊರಿಗೆ ಒಂದು ಹೆಸರು ತರಬೇಕು ಆಮೇಲೆ ಅಹ ಅವ್ರ ಊರಲ್ಲಿ ಒಂದು ಹುಡುಗ ಇರ್ತಾನೆ ಮತ್ತೆ ಅವ್ರ ಊರರೆಲ್ಲ ಒಂದು ತಿಂಗಳ ಒಂದ್ಸಲ ಹೊರ್ಗಡೆ ಬಂದ್ಬಿಟ್ಟು ಅಂದ್ರೆ ಅವ್ರಿಗೆ ಏನೇನ್ ಬೇಕು ದಿನನಿತ್ಯದ ಅಂದ್ರೆ ತರಕಾರಿ ಹಣ್ಣು ಹಂಪ್ಲು ಏನೇ ಬೇಕ ಅ ಒ ಹೊರಗಡೆ ಸಿ ಗ ಹೋಗಿ ತಗೊ ಬರ್ಬೇಕಾಗಿರುತ್ತೆ ಅದಕ್ಕೇನೆ ಅಲ್ ಒಂದಿಸ ನಡ್ಕೊಂಡ್ ಹೋಗ್ಬೇಕಾದ್ರೆ ಜೋರು ಮಳೆ ಬಂದಿ ಅವ್ರ ಕಾಡಲ್ ತಾನೆ ಹೋಗೋದ ಬಂಡೆಗಳೆಲ್ಲ ಬಿದೋಗ್ಬಿಟ್ಟು ಅದ್ರ ಒಂದು ಹುಡುಗ ಸೊತೋಗ್ಬಿಡ್ತಾನೆ
ಆಯೋ ಪಾ
ಹೋಗ್ಬಿಟ್ಟಾಗ ಇವನ್ ಇರ್ತಾನಲ್ಲಾ ಇನ್ನೊಬ್ಬ ಇರ್ತಾನಲ್ಲಾ ಅವರು ಅಯ ಸೋತ್ ಅಂದ್ಬು ನಮ್ಮ್ ಊರಿಗೆ ಒಂದ್ ರೈಲ್ವೆ ಇಲ್ಲ ಅಂತ ತಾನೆ ಹಿಂಗೆಲ್ಲಾ ಆಗ್ತಾ ಇರೋದು ರೈಲ್ವೆ ಕೊಟ್ರೆ ನಾವ ಈ ಆಳಲ್ ಹೋಗೋದು ಅವಶ್ಯಕತೆನನೆ ಬರಲ್ಲ ಒಂದ್ ರೈಲ್ ನಿಲ್ದಾಣ ರೈಲು ಅಂತ ಹಾಕೊಟ್ರೆ ಅನ್ಧಬಿಟು ಹ ಹೋಗ್ತಾನೆ ಅಂದ್ರೆ ಗೌ ಅಂದ್ರೆ ರಾಜಕೀಯ ವ್ಯಕ್ತಿಗಳತ್ರ ಹೋಗ್ತಾನೆ ಕೇಳಕ್ಕೆ ಅವ್ರ ಅವ್ಗೆಲ್ಲ ಫುಲ್ ಅವ ಇವನು ಕಾಲ ಕಾಲ ಬೇಡ್ಕೊಂತ ಇರ್ತಾನೆ ಇ ಕೊಂಡು ಆದ್ರೆ ಆ ಪಂಚೆ ಬಿಚೂ ರಾಜಕೀಯ ವ್ಯಕ್ತಿದು ಅದಕ್ಕೆ ಇವನು ಬಲ್ಲ ಹೊಡ್ದಿ ಬಟ್ಟೆ ಗಿಟ್ಟ ಎಲ್ಲ ಬಿಚ್ಚಿ
ಅಯಾ
ತರಾ ಅವನು ಫುಲ್ಲು ರೋಸ ತಗಿ ಬರ್ತಾನೆ ಅದಾದ್ಮೇಲೆ ನಾರ್ಮಲ್ ಅಂದ್ರೆ ಚೆನ್ನಾಗಿ ಬಂದ್ಬಿಟ್ಟು ನಡ್ಕೊಂಡ್ ಹೋಗ್ತಾ ಇರ್ತಾನೆ ಎಲ್ಲಾರು ಅವ್ನ ನಾಯಕ ಇರ್ತಾನೆಲ್ಲಾ ಆಡ್ ಇರ್ತಾನೆ ಕುಡಿತ ಕುಡಿ ಕುಡಿ ಇಡ್ಕೊಂಡು ಅಂದಕೊಂಡು ಅವನು ರೈಲ್ವೆ ಬರ್ತಾ ಇ ರೈಲ್ವೆ ನಮ್ಮ್ ಮೂರು ಸ್ಟೇಷನ್ ಅಲ್ಲಿ ನಿಲ್ಲಿಸಲೇಬೇಕು ಅನ್ಬಿಟ್ಟು ಕೈಯಲ್ಲಿ ರೆಡ್ದು ಬಾ ಬರುತ್ತಲ್ಲ ಅದ್ ತಕೊಂಡ್ ಹಿಂಗ ಅಂತಾನೆ ಅವ್ರು ನಿಲ್ಸದೆ ಎಲ್ಲಾಯ್ಕಂದ್ರೆ ನಿಲ್ಸದ್ರ ಟ್ರೈನ್ ಬಿದೋಗ್ ಬಿಡುತ್ತೆ ಯಾಕಂದ್ರೆ ಟ್ರೈನ್ನು ತುಂಬ ದೂರ ಇದಾನೇ ಅವ್ರು ಕಂಟ್ರೋಲ್ ತಗೊಂಬಬೇಕು ಅಲ್ವಾ ಅದಕ್ಕೆ ಇವರಿಗೋಸ್ಕರ ಎಲ್ ಸಾಯ್ಸಕಕ್ ಗಲ್ಲ ಅಂದಬಟ್ಟು ಅವ್ ಬಡ್ಕೊಂಡ್ ಹೋಗ್ಬಿಡ್ತ ಅವ್ನ್ ಬಂದ್ ಎಳ್ಕೊತಾನ ಹೀರೋ ಓಡೋಗ್ಬಿಟ್ಟು ಆದ್ರೂ ಆರ್ ಸಿಗಾಕೋನ್ಬುಡ್ತೀನ್ ಟ್ರೈನ್ ಗೆ ಅವ್ನು ಈಕಡೆ ಹೇಳ್ಕೊಂಡ್ ತಕ್ಷಣ ಜೊತೋಗ್ಬಿಡ್ತಾನೆ ನಮ್ಮೂರ್ಗೊಂದ್ ಟ್ರೇಲ್ ರೈಲ್ವೆ ನಿಲ್ದಾಣ ಇಲ್ಲ ಅದಕ್ಕೆ ಹಿಂಗ್ ಆಗ್ತಾ ಇರೋದು ಅದ್ರಿಂದ ಪಾಪುನ್ ಜೊತೆ ಈತರ ನಮ್ಮೂರು ಒಂದ್ ಹೆಸ್ರು ಇಲ್ಲ ಅದು ನಮ್ ಕರ್ನಾಟಕ್ ಸೇರೈತೆ ಅಂತಾನೇ ಗೊತ್ತಿಲ್ಲ ಅಂತ ಅನ್ಕೊಂಡ್ ಎಲ್ಲಾ ಬೇಜಾರಿಂದ ಹೇಳ್ಬುಟ್ ಸತೋಗ್ಬಿಡ್ತಾನೆ ಅವ್ನ್ ಸೊತ್ತಾದ್ಮೇಲೆ ಇವ್ನಿಗೆ ನಾನ್ ಮಾಡ್ಬೇಕು ನಮ್ಮೂರ್ಗೊಂದು ಹೆಸ್ರು ತಗೊಂಡ್ ಬರ್ಬೇಕು ನಮ್ಮೂರ್ಗೆ ಒಂದ್ ರೈಲ್ವೆ ನಿಲ್ದಾಣ ಬರ್ಲೇಬೇಕು ಅಂತ ಇವ್ನಿಗೆ ಒಂದ್ ಚಲ ಬರುತ್ತ ಮನ್ಸಲ್ಲಿ ಅದಾದ್ಮೇಲೆ ಅದಕ್ಕೆ ತ ಮುಂಚೆ ಶಿವರಾಜ್ ಕುಮಾರ್ ಇರ್ತಾರೆ ಅದ್ರಲ್ಲಿ ನಾಯಕ ಅಂದ್ರೆ ಅವರು ಕುಸ್ತಿಪಟ್ಟು ಇರ್ತಾರೆ ಎಲ್ಲ ಅದು ಕೆಲ್ಸ ಮಾಡ್ತಾ ಇರ್ತಾರೆ ಅವ್ರು ಫಸ್ಟ್ ಕೇಳಿರ್ತಾರೆ ಇವ್ನ ಕ್ರಿಕೆಟ್ ಆಡೋದ್ ನೋಡ್ಬಿಟ್ಟು ಬರ್ತ್ಯಾ ಕುಸ್ತಿ ಹಳ್ಕೊಡ್ತೀನಿ ಅಂತ ಇವ್ನು ಬರಲ್ಲ ಎಷ್ಟ್ ಕಾಸ್ ಕೊಡ್ತ್ಯಾ ತಿಂಗ್ಳಿಗೆ ಎಷ್ಟ್ ಸಂಬ್ಳಾ ಕೊಡ್ತ್ಯಾ ಅಂತೆಲ್ಲ ಕೇಳ್ಬಿಟ್ಟಿರ್ತಾನೆ ಅದಕ್ಕೆನೆ ಸಂಬಳಕ್ಕೆ ಅದೆಲ್ಲ ಆಡಕ್ಕಾಗಲ್ಲ ಹಂಗೆ ಬ ಹಡ್ಂತಾತ ಬೇಕಂದ್ರೆ ಇನ್ ಸಂಬ್ ತಗೊಂತಿನಿ ಹ ಕೆಲ್ಸನು ಆಡ್ತಾನೆ ಇರಲ್ಲ ಯಾವ್ ಕೆಲ್ಸನು ಮಾಡೋದು ಇಲ್ಲ ಅದಾದ್ಮೇಲೆ ಇವ್ ಹೋಗ್ತ ಹೋಗ್ತಾನೆ ಆ ಆಗ್ಗೆ ನನ್ಗೆ ಕುಸ್ತಿ ಹೇಳ್ಕೊಡು ನನ್ಗಿನ್ನೇನು ಬೇಡ ಅನ್ಕೊಂಡು ಅವ್ನು ಇವ್ನುನ್ನ ಚೆ ಮಾಡ್ಬೇಕು ಕಲ್ವಾ ಹೆಂಗೆ ಇವನ್ ನಿಜವಾಗ್ಲುೂ ಬಂದವ್ನ ಏನು ಅಂತ ಅವಾಗ ಇನ್ನ ಹೆಂಗ ಹೆಂಗ್ ಆಡ್ತಾನೆ ಅಂತ ಬೇಕು ಬೇಕು ಅಂತಾನೇನೆ ಕೆಲ್ಸಗಳೆಲ್ಲ ಮಾಡ್ಸೋದು ಅದೆಲ್ಲಾ ಮಾ ಮಾಡ್ತಾ ಇರ್ತಾನೆ ಅದಾದ್ಮಲೆ ಇವ್ನುನು ಕಷ್ಟಪಟ್ ಮಾಡ್ತಾ ಇರ್ತಾನೆ ಅದಾದ್ಮೇಲೆ ಇವನಿಗೆ ಎಲ್ಲ ಹೇಳ್ಕೊಡ್ತಾನೆ ಆಮೇಲೆ ಇವ್ನು ಚೆನ್ನಾಗ್ ತಯಾರಿ ಮಾಡ್ತಾನೆ ಮಾಡ್ಕೊಟ್ಬಿಟ್ಟು ಇವನು ಫುಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯುತ್ತಲ್ವಾ ಅದಕ್ ಸೆಲೆಕ್ಟ್ ಆಗ್ತಾನೆ ಸೆಲೆಕ್ಟ್ ಆಗ್ಬಿಟ್ಟು ಅಲ್ಲಿ ಆಡ್ ತಾನೆ ಅದಕ್ಕಿಂತ ಮುಂಚೆ ಇವ್ನ್ ಕುಸ್ತಿಪಟ್ಟು ಅವನ್ಗೆ ಫಸ್ಟ್ ಒಬ್ಬ ಇರ್ತಾನೆ ಅವ್ರು ತುಂಬಾ ಚೆನ್ನಾಗ್ ಆಡ್ತಾ ಇರ್ತಾನೆ ಅವನುನೂ ಅವ್ನು ಇವ್ನ್ ಕಾಲ್ನ ಮುರ್ ದ್ ಬುಟ್ಟಿರ್ತಾನೆ ಇವನು ನನಗೆ ಇಷ್ಟು ವರ್ಷ ನಾನು ಮಾಡ್ತಾ ಇದ್ದೀನಿ ನನ್ಗೆ ಸಿಕ್ಕಿಲ್ಲ ಇವ್ನ್ಗೆಂದು ಸಿಗ್ಬೇಕು ಅನ್ಬಿಟ್ಟು ಚೆನ್ನಾಗ ಮಾತಾಡ್ಕೊಂಡು ಕಾಲ ಜೋರಾಗ ಇಟ್ ಹೊಡಬಿಟ್ಟಿರ್ತಾನೆ ಅದು ಇವನು ನ್ಯಾಷನಲ್ಲ್ಲಿ ಆಡ್ಬೇಕಾದ್ರೆ ಅವನ್ಗೆ ಅವ್ನ್ ಎತ್ತುತ್ತ ನನ್ನ ಭಾರ ಬಿಡ್ಬಾರ್ದ ಅಂತ ಅವನ್ ಗೊತ್ತಾಗಿರುತ್ತೆ ಎಲ್ಲೇ ಬೇಕು ಅನ್ನೋ ಛಲದಲ್ಲಿ ಇದ ಮಾಡ್ತಾನಲ್ಲ ಅವ್ ನಾರ್ವ ಒಳಗಡೆ ಇರುತ್ತಲ್ಲಾ ನರ ಎಲ್ಲಾ ಫುಲ್ ಕಟ್ ಆಗ್ಬಿಡುತ್ತೆ ಫುಲ್ ಕಾಲೆ ತಗ್ದಕ್ಬಿಡ್ತಾರೆ ಅವ್ರು ಓಡಾ ಕಾಗ ಅನ್ನ ತರ ಆಗೋಗುತ್ತೆ ಅವ್ನು ಗೆದ್ದವನೆ ಗೆದ್ದರೋ ಅವ್ನಿಗೆ ಗೊತ್ತಿಲ್ಲ ತಕ್ಷಣ ಬಿದ್ದೋಗ್ಬಟ್ಟು ಕೆಳಗಡೆ ಅದಾದ್ಮೇಲೆ ಅವನ ಹೆಂಗೆ ಅಂದ್ರೆ ಅವ್ನು ಮೂರ್ ದಿಸಾ ಹಾಸ್ಪಿಟಲ್ ಇರ್ತಾನೆ ಎದೋಲೊದೇ ಇಲ್ಲ ಅದು ಆಹ ಇನ್ನ ಒಂದು ರೌಂಡ್ ಇರುತ್ತೆ ಬಾಕಿ ಇರುತ್ತೆ ಅದ್ರಲ್ಲಿ ಹೋಗಕ್ಕಾಗಲ್ಲ ಯಾಕಂದ್ರ ಇವನು ಒಂದ ಮೂರು ದಿಸ ಮಲಗಿರ್ತಾನಲ್ಲ ಹೆಂಗ ಗೊತ್ತಿರ್ತ ಆಳ್ ಆಗೋಗಿರುತ್ತೆ ಅದಾದ್ಮೇಲೆ ಏನ ಆಗೋದ್ ಗೊತ್ತಾ ಅದಾದ್ಮೇಲೆ ನೀವನು ಹೋಗಿ ಕೇಳ್ಕೊಂತಾರೆ ನಾನಂಗೆಲ್ಲಾ ವಿನ್ ಆಗಿದ್ದೀನಿ ಅಂತ ಅದಾದ್ಮೇಲೆ ಯಾರುನು ಇದು ಎರಡನೇ ಸ್ಥಾನದಲ್ಲಿ ಇದ್ಯಾ ನಿಮ್ಗೇನ್ ಮಹತ್ವ ಇಲ್ಲ ನಿಮ್ಮ ಊರ್ರಿಗೆ ಯಾವ್ ರೈಲ್ವೆ ಇಲ್ಲ ಅಂತ ಎಲ್ಲ ಫುಲ್ ಅವಮಾನ ಮಾಡಿ ಕಳ್ಸ್ಬಿಡ್ತಾರೆ ಅವ್ರ ಊರ್ ಜನೇ ಇಲ್ಲ ವಿರೋಧ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಹಗೆ ಇ ನೀ ಏನ ಹಂಗೆ ಇಲ್ಲ ಅನ್ಕೊಂಡು ಅದಾದ್ಮೇಲೆ ಇವನು ಆ ಊರ್ ಬಿಟ್ಟ ಬರ್ಬೇಕು ಅಂತ ನಿರ್ಧಾರ ಮಾಡ್ಕೊಂತಾನೆ ಮಾಡ್ಕೊಂಡು ಹ ಬರ್ತಾನಲ್ವಾ ಅವನ್ ಅವನ್ ನಿಮಿಷ ನಂಗೆ ಕರೆ ಬರ್ತಿದೆ ಮಾಡ್ತ
ಹಾ ಹಾ ಸರಿ ಸರಿ ಆಯ್ತು